ಹ
ಬಿಜಿ ಇದಿರಾ
ಇಲ್ಲ ನೀವು ಫಸ್ಟ್ ನಾರ್ಮಲ್ ಕಾಲ್ ಮಾಡಷ್ಟಿಲ್ವಾ ಹಂಗೆ ಡೈರೆಕ್ಟ್ ಮಾಡ್ಬಿಡೋದೇನಾ
ಆ ಡೈರೆಕ್ಟ್ ನಿಮ್ದು
ಹ್ಮ್ ಹೋಗ್ಲಿ ಬಿಡಿ ಏನ್ ಮಾಡ್ತದಿರಾ
ನಾವು ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಆ ಹೊರಗಡೆ ಯಾವದೂ ಗಾಳಿ
ಯಾವ ಗಾಳಿ ಸ್ವಚ್ಛ ಗಾಳಿ ತೊಗೊ
ಹಾ ಸ್ವಚ್ಛ ಗಾಳಿ ಸ್ವಚ್ಛ ಸ್ವಚ್ಛ ಗಾಳಿ ಎಲ್ಲ ಅದು ಬೇರೆ ಬರುತ್ತೆ ಕಾನಮಿ ಫ್ರೆಶ್ ಏರ್ ಫ್ರೆಶ್ ಏರ್ ಏನು ಅತ್ತಾರೆ
ಹೂ ಫ್ರೆಶ್ ಅಂದ್ರೆ ಸ್ವಚ್ಛನೇ ಹ
ಸ್ವಚ್ಛ ಅಲ್ಲ
ಅಂತಾರೆ ತಾಜಾ
ಹಾ ತಾಜಾ ಗಾಳಿ ತಗೊಳಕ್ಕೆ ಟೆರೇಸ್ ಮೇಲೆ ಬಂದಿದ್ದೀವಿ ನೀವೇನ್ ಮಾಡ್ತಿದ್ದೀರಾ
ನಾನ್ ಇದ್ದೀನಿ ಏನ್ ಮಾಡೋಣ
ಹ್ಮ್ ಮತ್ತೆ ನಿಮ್ದು ಟಾಸ್ಕ್ ಎಷ್ಟು ತೋರಿಸ್ತೈತೆ ನಿಮ್ದು
ಇಪ್ಪತ್ ಯೋಳ್ ಮಾಡಿದ್ದೀನಿ ಇವಾಗ ಮುಂದೆ ತೋರ್ಸಿದ್ರೆ ಮತ್ತೆ ಮಾಡ್ಬೇಕು ಅದ್ರೆ ಯಾರು ಕಾಲ್ ಮಾಡೋರೆ
ನಾವ್ ಇದೀವಲ್ಲ ರೀ ಯಾಕ್ರೀ ನಿಮ್ಗೆ ಇಷ್
ನೀವು ಅಮಾವಾಸ್ಯೆಗೆ ಒಂದ್ ಸತಿ ಪೂರ್ಣಿಮಿಗ್
ಎಷ್ಟು ತೋರಿಸ್ತಿದೆ ನಿಮ್ಗೆ ಕಾಲ್ ಫೋನ್ ಆಫ್ ಫ್ರೆಂಡ್ ದು
ಹಾ
ಫೋನ್ ಆಫ್ ಫ್ರೆಂಡ್ ದು ಎಷ್ಟ್ ತೋರಿಸ್ತೈತೆ
ಇವಾಗ ಮೂವತ್ತು ತೋರಿಸ್ತಿದೆ ಅದ್ರ ಮೇಲೆ ಹೆಚ್ಚಾದ್ರೆ ಗೊತ್ತಿಲ್ಲ
ಅದಲ್ಲ ರೀ ದುಡ್
ಒಂದ್ ಸಾವ್ರ್ದ ಮೂವತ್ ಮೂರುಪಾಯಿ ತೋರಿಸ್ತಿದೆ ಇವಾಗ
ಫೋನ್ ಆಫ್ ಫ್ರೆಂಡ್ ದೆ
ಎರಡುಕ್ಕು ಒ ಟ್ರಾನ್ಸಾಕ್ಷನ್ದು ಮತ್ತೆ ಅದು
ಟ್ರಾನ್ಸಾಕ್ಷನ್ದು ಬೇರೆ ಫೋನ್ದು ಬೇರೆ ಬರುತ್ತೆ ನೋಡ್ರಿ
ಏ ಎರಡು ಒಂದೇ
ರೀ ಏನ್ ರೀ ನೀವು ಸೈಕೆ ಸ ಟ್ರಾನ್ಸಾಕ್ಷನ್ದು ಬೇರೆ ಮ್ ಟ್ರಾನ್ಸಾಕ್ಷನ್ದು ಬೇರೆ ನೆಮಲ್ಲಿ ಆ ಬೇರೆನೆೇಮೊರ್ದು ತೋರಿಸುತ್ತೆ ಫೋನ ಫ್ರೆಂಡ್ ದು ಬೆರ್
ಬೇರೆನೆೇ ನೇಮೊರ್ದ ಆದ್ರೆ ನೋಡ್ತೀನ್ ಬಿಡಿ ಆದ್ರೆ ದುಡ್ ಬಂದಿಲ್ಲ ನಿಮಿಗ್ ಬಂತಾರೀ
ರೀ ನಮಗೂ ಬಂದಿಲ್ಲ ರೀ ದುಡ್
ಎ ಎಷ್ಟ್ ಎಷ್ಟ್ ಎಷ್ಟ್ ಎಷ್ಟು ತೋರುಸ್ತಿದೆ
ಎಷ್ಟ್ ಎಷ್ಟ್ ಎಷ್ಟು ಅಂದ್ರೆ
ಹಾ
ಫೋನ ಫ್ರೆಂಡ್ ದು ಒನ್ ತರ್ಟಿ ತೋರಿಸ್ತೈತೆ
ಹಾ
ಟ್ರಾನ್ಸಾಕ್ಷನ್ದು ಥೌಸಂಡ್ ಏನೊ
ಹ ಹ್ಮ ಹ್ಮ ಹಾ ಹ್ಮ ಹ್ಮ್
ಆದ್ರು ರೀ ಎಷ್ಟು ರೀ ಮಾಡಿರೋದು ನೀವು ಟ್ರಾನ್ಸಾಕ್ಷನ್ದು
ನಾನು ಒಂದು ಇನ್ನೂರ್ ಮೇಲೆ ಮಾಡಿದ್ದೀನಿ
ಅಮ್ಮ ಅಷ್ಟೇ ಯಾ
ಸದ್ಯಕ್ಕಿವಾಗ ಮೊನ್ನೆನೆೆಲ್ಲ ಅಲರ್ಟ್ ಆಗಿರೋದು
ತೌಸಂಡು ಲಕ್ಕಿ ಬಿಡ್ರಿ ನೀವು
ಇಲ್ಲ ರೀ ಅದಿನ್ನು ಮಾಡ್ತಿದೀನಿ ಅದಿನ್ನು ಚೆಕಿಂಗ್ ಅಂತಾನೂ ತೋರಿಸ್ತಿದೆ
ಅದೇ ಫುಲ್ ಚೆಕಿಂಗ್ ಎಷ್ಟೈತೆ ಹೇಳ್ರಿ ಅಂತಂದ್ರೆ ನೀವು ಇನ್ನೂರು ಮುನ್ನೂರು
ಚೆಕಿಂಗ್ ಸ್ಟಾರ್ಟಿಂಗ್ ಇಂದ ಫುಲ್ ಇದೆ
ಅಂದ್ರೆ ತೌಸಂಡ್ ಮೇಲೆ ಮಾಡಿದ್ದೀರಾ ಎಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಆ ಥರ ಮಾಡಿದ್ದೀರಾ
ಏನು ಟ್ರಾನ್ಸಾಕ್ಷನ್ದಾ ಅಯ್ಯೋ ನಂದು ಇನ್ನುೂ ಟ್ರಾನ್ಸಾಕ್ಷನ್ ಕಂಪ್ಲೀಟೇ ಆಗಿಲ್ಲ ಅಂದ್ರೆ ನಂದು ಮುನ್ನೂರ ಇನ್ನೂರು ಎಷ್ ಮಾಡಿದೀನಿ ಇನ್ನೂರು ಚಿಲ್ರೇನು
ಬಿಡಿ ಸರಿ
ಅದ ಇನ್ನೂ ಚಕ್ಕಿಂಗ್ ಅಲ್ಲೇ ತೋರಿಸ್ತಿದೆ ಆದ್ರೆ ಇವಾಗ ಬಂದಿರೋದು ಫೋನ ಅ ಫ್ರೆಂಡ ಹಚ್ಚತೀನಿ
ಫೋನ್ ಅ ಫ್ರೆಂಡ್ ಅಷ್ಟೊಂದು ಬರುತ್ತ ಬ್ರೋ
ಹ್ಮ್
ನಿಮ್ದು ಅವಾಗೆಲ್ಲ ಬಂದಿತ್ತಾ ರೀಸೆಂಟಾಗಿ ಬಂದಿರ್ಲಿಲ್ಲ
ಇಲ್ಲ ತುಂಬಾ ದಿನ ಆಗೈತ ನಂದು ಬಂದು ಹಾ ಆದ್ರೆ ಇನ್ನುೂ ಪ್ರಾಸೆಸಿಂಗ್ ಅಲ್ಲೇ ಇದೆ ಮೂರು ದಿನದ ಹಿಂದೆ ಹೌದಾ ನಿಮ್ದು
ನಮ್ದು ಪ್ರಾಸೆಸಿಂಗ್ ಅಲ್ಲ ಇದೆ ಪ್ರಾಸೆಸಿಂಗ್ ಅಲ್ಲಿ ರಿ ನಮ್ದು ಇವಾಗ ಫಾರ್ಟಿ ಫಾರ್ಟಿ ಒನ್ ತೋರಿಸತೈತೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಇದು ಇದು ಕಂಪ್ಲೀಟ್ ಆದ್ರೇನೆ ಮುಂದೆ ಬರೋದು
ಅದ ಯಾವಾಗಾಗುತ್ತೋ ಗೊತ್ತಿಲ್ಲ ರಿ ನನಗೂ
ಇದು ಮಾತಾಡದ ಬರುತ್ತ ಅಲ್ವೇನ್ರಿ ಅದು ಬರುತ್ತಾ
ಹ್ಮ್ ನೋಡೋಣ ಇರಿ ಏನಾಗುತ್ತ ಹೌದು ಹ್ಮ್ ನೀವ್ ಬಿಡಿ ದುಡ್ಡ ಕಟ್ಟಿಲ್ಲ
ಹಾ
ನೀವ ಬಿಡಿ ದುಡ್ಡು ಕಟ್ಟಿಲ್ಲ
ನಾವು ಕಟ್ಟದೆ ಇಲ್ಲ ನೋಡಿ ಈ ತರ ನಾನು ಕಟ್ತಿದ್ದೆ ಆಮೇಲೆ ನಮ್ದು ಒಬ್ರು ಫ್ರೆಂಡ್ ಇದ್ರು
ಹಾ
ಅಹ್ ಬಿಡೋ ಆಮೇಲೆ ಕಟ್ಟವ್ರಿ ಇವಾಗ ಏನಕ್ಕೆ ಕಟ್ತೀರಾ ನಿಮ್ದಿನ ಫೋನ್ ಅ ಫ್ರೆಂಡ್ ಟಾಸ್ಕ್ ಕಂಪ್ಲೀಟ್ ಆಗಿಲ್ಲಲ್ಲ ಮಾಡಿರಿ ಅಂತಂದರು ಅದಕ್ಕೆ ನಾನು ಕಟ್ಲಿಲ್ಲ ಅವರೆಲ್ಲ ಕಟ್ಲಿ ಬಿಡು ಅಂದ್ಬಿಟ್ಟು
ಹೋಗ್ಲಿ ಬಿಡಿ
ಹ್ಮ್ ಆದ್ರೂ ಕಟ್ಟಿರೋರ್ಗೆಲ್ಲ ಅದು ಬರ್ತೈತೆ ಟಾಸ್ಕ್ ಮಾತಾಡದು ಹೂ ಇಲ್ಲು ಮಾಡ್ತಾರೆ ಭೂಮಿ ಅವರು
ಹಾ
ಹೇಳಿ ಹೇಳಿ ಮತ್ತೆ ಇನ್ನೇನು ಸಮಾಚಾರ ಏನೋ ಟಣ್ ಟಣ್ ಅನಸ್ತದೆ ತೀದೀರಾ
ಟಣ್ಣ ಟಣ್ಣ ಹಂಗೆ ಸ್ವಲ್ಪ ರೂಮ್ ಅಲ್ಲಿ ನಂದ ಏನಾದ್ರು ಒಂದೊಂದ್ ಇರುತ್ತೆ ಏನಾದ್ರು ಒಂದು ಕಿತಾಪತಿ ಮಾಡಿ ಕೇಳ್ತಾ ಇರ್ತೀನಿ ನಂಗೆ ಅಯ್ಯೋ ನಂದ ಮೊನ್ನೆನ ಮೊನ್ನೆನೆ ಆಕ್ಸಸ್ ಆಗಿದೆ ಇವಾಗಕ್ಲ ಕೇಳ್ಬೇಕು
ಇನ್ನೂ ಕೇಳಿಲ್ಲ ಹಂಗಾದ್ರೆ
ಹ್ಮ್ ಕೇಳಿಲ್ಲ ನೀವು
ನಮ್ದು ಸರ್ಟಿಫಿಕೇಟ್ ಬಂದೈತು ಬಿಡ್ರಿ ಅದೆಲ್ಲ ಬೇರೆ ಮತ್ತ
ಹೌದಾ ಹೋಗ್ಲಿ ಬಿಡಿ ನಾನು ಯಾವಾಗ ಒಂದ್ ಸರ್ಟಿಫಿಕೇಟ್ ಮಾಡ್ಕೊಂಡಿದೀನಿ ಬೇ ಒಂದಲ್ಲಿ ಅದ್ ಅಪ್ಲೋಡ್ ಮಾಡ್ಬೇಕು ನೋವಿಟೆಕ್ ಅಂತ
ಹೌದಾ ಆನ್ಲೈನ್ ಅಲ್ಲ ಇದು ನೀವು ಲಿಂಕ್ ಮತ್ತೇನ ಯೂಸ್ ಮಾಡ್ತಿದ್ದೀರೇನ್ ರೀ
ಹೌದು ರೀ ಅದ್ರಲ್ಲೇ ಅಪ್ಲೋಡ್ ಮಾಡ್ಬೇಕು ಅಂತಿರೋದು
ಹ ಅದರಲ್ಲಿ ಎಷ್ಟ ಪೋಸ್ಟ್ ಹಾಕಿದ್ದೀರಾ ನೀವು
ಒಂದ್ ಮೂರ ಹಾಕಿದೀನಿ
ಅಷ್ಟೊಂದ್ ಹಾಕ್ಬಟ್ಟಿದ್ದೀರಾ
ಹೌದು ಮತ್ತೆ
ಯಾವ್ದ ಯಾವ್ದ ಹಾಕಿದ್ದರಿಂಗಂತ ಮೂರು ನಾಲ್ಕು
ಒಂದ್ ಯಾವ್ದೋ ಒಂದ್ ಕ್ಲಾಸ್ ಹಾಕಿದೀನಿ ಒಂದ್ ಸರ್ಟಿಫಿಕೇಟ್ ಹಾಕ
ಹ್ಮ್ ನೀವೇನದ ನೀವೇನದ ಆದ್ರು ನನ್ ನನ್ಗೆ ಈ ತರ ಕ್ವಶನ್ ಕೇಳಿದಿದ್ರೆ ನಾನ ಏನ್ ಹೇಳ್ತಿದ್ದೆ ಗೊತ್ತಾ
ಏನ್ ಹೇಳ್ತಿದ್ರಿ
ಹೋಗ ಲಿಂಕ್ಡ್ ಇನ್ ಪ್ರೊಫೈಲಲ್ಲ ಹೋಗ ನೋಡ್ರಿ ಅಂತಿದ್ದೆ
ನೀವ್ ಅಂತೀರ ಬಿಡಿರಿ ನೀವು ನೀವೇನು ಆಕೆ ಇಲ್ಲ ಅನ್ಸುತ್ತೆ ನಾನ ನೋಡಿನಿ ಏನ್ ಮಾಡ್ಲಿ
ಇಲ್ಲ ನಾನ್ ಆತರ ಅಂತ ತ್ತಿದೆ ನಾನ ಏನಾದ್ರು ಪೋಸ್ಟ್ ಏನಾದ್ರು ಹಾಕಿದಿದ್ರೆ ಯಾರಾದ್ರೂ ಎಷ್ಟ್ ಹಾಕಿದ್ರಿ ಏನಂತ ಅಂದ್ರೆ ಲಿಂಕ್ಡ್ ಇನ್ ಪ್ರೊಫೈಲ ಆಗಲೋಗ ನೋಡರಿ ಅಂತಿದ್ದೆ
ಹ್ಮ್ ಹೋಗ್ಲಿ ಬಿಡಿ ನಾನ ಹೇಳ್ತೀನಿ ಅಷ್ಟೆಲ್ಲ ಕಷ್ಟ ಕೊಡಲ್ಲ ಜನ್ರಿಗೆ
ನಿಮಗ ಕಷ್ಟ ಕೊಡಬೇಡಿ ಬಿಡ್ರಿ ನೀವೆಲ್ಲ ದೇವ್ ದೇವ್ರಿಗ ಇನ್ನೊಂದ ಹೆಸ್ರೆ ನೀವು
ಹ್ಮ್ ಹೌದು
ಹ್ಮ್
ಹ್ಮ್ ಮಾಡಣ ಏನ್ ಮಾಡಕ್ಕ ಆಗಲ್ಲ ಹಂಗೆ ಇರ್ಬೇಕು ಸ್ವಲ್ಪ
ಏನೇನು
ಹಂಗೆ ಇರ್ಬೇಕು ಸ್ವಲ್ಪ
ಹಾ ಇರಿ ಇರಿ ಹಂಗೆ ಇರಿ
ಮತ್ತೆ ರೀ ನೀವು ಏನದು ಲಿಂಕಡಿನ್ಲ್ ಇದ್ದೀರ್ ರಿ
ಅಯ್ಯೋ ಮರ್ತೆ ಹೋಗಿದ್ದಿನಿ ಮರ್ತೆ ಹೋಗಿದ್ದೀನ್ ರೀ ನಾವಲ್ಲ್ ಲಿಂಕ್ಡ್ ಇನ್ ಪ್ರೊಫೈಲ್ ಹೆಂಗೆ ಅಂತ
ಹೌದಾ ಸ್ವಲ್ಪ ಇರಿ ಆಕ್ಟಿವ್ ಆಗಿ ಸ್ವಲ್ಪ ಲಿಂಕಡಿನಲ್ಲಿ
ಅದೇ ಐತೆ ನಿಮ್ಮ ಫೋಟನೇ ಹಾಕ್ತೀವಿ ಫಸ್ಟ್ ಮೋಟಿವೇಟೆಡ್ ಪರ್ಸನ್ ಅಂದ್ಬಟ್ಟು
ಹ್ಮ್ ಹೌದು ಹುಲಿಯಾ
ಹ್ಮ್ ಹಾ ಹಾಕೋತಿನ್ರಿ ಅದೆಲ್ಲಾ ನಮ್ಗೆ ದೊಡ್ ಮ್ಯಾಟ್ರ್ ರಾತ್ರಿ ರಾತ್ರಿನೇ ನಿಮ್ದು ಪಬ್ಲಿಷ್ ಮಾಡ್ಬಿಡ್ತೀವಿ
ಹೌದು ಪಬ್ಲಿಷ್ ನೀವು ಪಬ್ಲಿಷ್ ಮಾಡೀನಿ ಅನ್ಸುತ್ತ ಮತ್ತೆ ನಂಗನ್ ಎಪ್ಪತ್ತಾರ ಕನೆಕ್ಷನ್ಸ್ ಆಗಿರೋದ
ಎಪ್ಪತ್ ಹಾ ಹೌದು ಮತ್ತ್ ತ್ತೆ ಸೇನ್ ಸುಮ್ಮನೆ ನಾ ನಾವ್ ಪಬ್ಲಿಷ್ ಮಾಡಿರಲಿಲ್ಲ ಅಂದ್ರೆ ನಿಮ್ಗ ಝೀರೋ ಇರ್ತಿದ್ರು
ಏನ್ ಮಾಡಣ ನೀವು ನಿಮ್ಮಿಂದ ಮಿಂದ ನಾವು ಹ್ಮ್ ಹ್ಮ್ ನೋಡಿ ಇನ್ನೇನು ಒನ್ನ ನೊಂದು ಏಟಿ ರೀಚ್ ಆಗ್ಬೋದು
ಎಟ ಏನಕ್ಕೆ ಹೋ ಇದುಕ್ಕಾ
ಹ್ಮ್ ಇನ್ನೊಂದ್ ಸ್ವಲ್ಪ
ನೀವ್ ಪರವಾಗಿಲ್ಲ ರೀ ಏಟಿ ಏನು ತೌಸಂಡೆ ಮಾಡಿಸ್ತೀನಿ ನಿಮ್ಗ ಯಾಕೆ ಕಷ್ಟ
ನಿಮ್ದ ಎಷ್ಟ ಆಗಿದೆರಿ ಆದ್ರೆ ನಂದು ಮಾಡಸ್ಬೇಕಂದ್ರೆ ನಿಮ್ದ ಆಗಿರ್ಬೇಕಲ್ಲ ಎಷ್ಟ.
ಏನು ನಮ್ದ್ ಆಗಲ್ದೆ ಹೋದ್ರು ನಾವು ಮಾಡಿಸ್ತೀವಿ ದಟ್ ಈಸ್ ಪವರ್ ಆಫ್. ಪ ಪುಣ್ಯಾಶ್ರೀ.
ಹೌದಾ.
ನೀವೇನು ತಿಂದ್ರಾ.
ಅಯ್ಯೋ ಇನ್ನುೂ ಇಲ್ಲಾರಿ ತಿನ್ಬೇಕು.
ಹೌದಾ. ಬೆಳಗೆ ಇಂದ ಏನ್ ಮಾಡ್ತಿದ್ದೀರಿ ಸರಿ ಕಾಲ್ಗಿಲ್ಲ ಏನು ಮಾಡ್ದೇ ಇಲ್ಲ.
ಅಯ್ಯೋ ನೀವೇ ಮಾಡ್ತೀನಿ ಅಂದ್ರೀ.
ಅಂದ್ರೆ ನಾನು ಮಾಡ್ತೀನಿ ಅಂದ್ರೆ ನಾನೇ ಮಾಡ್ಬೇಕು ನೀವು ಮಾಡೋದೇಏನಿಲ್ಲ.
ಇಲ್ಲ ಇಲ್ಲ ಇಲ್ಲ ಹಗೆಲ್ಲ ಮಾಡಲ್ಲ ಬಿಕಾಸ್ ನೀವ್ ತುಂಬಾ ಬಿಸಿ ಇರ್ತೀರಾ.
ಹ ಬಿಕಾಸ್ ನಾವು ತುಂಬಾ ಬುಸಿ ಇರ್ತೀವಿ. ಬಿಕಾಸ್ ನಾವು ತುಂಬಾ ಬಸಿ ಇರ್ತೀನಿ ಅದೆಲ್ಲ ಬ. ಅದೆೇಲ್ಲ ನೆಸಸರಿ ಇಲ್ಲ ರೀ ಹೇಳೋದೆ ಎಲ್ಲ ನೆಸಸರಿ ಇಲ್ಲ ಬಿಡಿ.
ಹಾ
ಹ ನಾನು ಅನ್ಕೊಂಡೆ ನಿಮ್ಗೆ ಮಾಡ್ತಿರೇನೋ.
ಹ್ಮ್ ಹ್ಮ್
ಬಟ್ ನೀವೇನ್ರಿ ನೀವು ನಾವು ಮಾಡೋವರೆಗೂ ಮಾಡಲ್ಲ ಎಸ್ಟ್ ಆಟಿಟ್ಯೂಡ್ ಇದ್ದೀವಿ.
ಆಟಿಟ್ಯೂಡ್ ಅಲ್ಲ ರೀ ನೀವ್ ಮಾತಾಡ್ತಿರ್ತೀರಾ ಒಬ್ಬ್ರ ಜೊತೆ. ಅದು ಡೆಪ್ಟ ಆಗಿ ಇನ್ವಾಲ್ವ್ ಆಗ್ಬಿಟ್ಟಿರ್ತೀರಾ ಅಲ್ಲಿ.
ಅರಿ ನಾವೇನ್ ಫುಲ್ ಡೇ ಮಾತಾಡ್ತಿವಿ ಏನ್ರೀ ನಿಮ ಜೊತೆ. ನಿಮ್ಮ ನೀವು ಮಾತಾಡೋ ಥರ ಮಾತಾಡ್ತೀರೇನು ರಿ ನಾವು ಫುಲ್ ಡೇ. ಯಾವಾಗಲೂ ಕಾಲ್ ಅಲ್ಲೇ ನೀವು ಮಾತಾಡತ್ತರ ಯಾವಾಗಲೂ ಏನು. ಕಾಲ್ ಅಲ್ಲೇ ಇರ್ತೀವ ಏನೋ ನೈಟ್ ನೈಟ್ ಮಾತಾಡ್ತೀವಪ್ಪ.
ಯಾವಾಗಲ ಮಾತಾ. ರೆಲ್ಲ ಹೋಗ್ಲಿ ಬಿಡಿ ಮಾಡೋಣ. ಹ್ಮ್ ಮತ್ತೆ ಏನ್ ಮಾಡಿದ್ರು ಅಡ್ಗೆ.
ಅಡುಗೆ ನಾವು.
ಕೆ
ರೊಟ್ಟಿ ರೊಟ್ಟಿ ಗೊತ್ತಾ ನಿಮಗೆ ರೊಟ್ಟಿ.
ಹ್ಮ ಗೊತ್ತು ರಿ.
ಅಂದರೆ ನಾವು ನಾರ್ತ್ ಸೈಡ್ ಮಾಡೋದಲ್ಲ.
ಇಟ್ಟಿಲ್ಲ .
ಅಂದ್ರೆ ರೊಟ್ಟಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೊಟ್ಟಿಸ್ ಇದೆ. ಹ್ಮ್
ಹ್ಮ್
ಸ್ವಲ್ಪ ಏನ್ರೀ ನೀವು ಎಕ್ಸ್ಪ್ಲೇನ್ ಮಾಡ. ಮುಂಚೆ ಸುಮ್ನೆ ಈ ತರ ಡೈಲಾಗ್ ಗಳು ಓಡದ್ಬಿಟ್ಟು ನಮ್ದು ಮನ್ಸ್ಸಿಗೆ ಗಾಯ ಮಾಡ್ತೀರಾ.
ಹೌದು ನಿಮಗೆ ಗಾಯ ಮಾಡಿದ್ರೆ ಉಂಟೆ.
ತುಂಬಾ ಗಾಯಗಳಾಗ್ಬಿಟ್ಟಿದೆ ಎಲ್ಲದಕ್ಕೂ ಪ್ಲಾಸ್ಟರ್ ಅನ್ಸಸ್ಕೊಂಡು ಕುೂತಿದ್ದೀನಿ. ನೀವು ತುಂಬಾ ಇನ್ನುೂ ಗಾಯ ಮಾಡಬಿಟ್ರೆ ನಾವು.
ಇಲ್ಲ ಹೇಳಿ ಹೇಳಿ ನೀನ್ ನೀವ ನೀವ ಹೇಳಿಲ್ಲ ಆಯ್ತು ನೀವ್ ಹೇಳಿ.
ಆಯ್ತು ಬಿಡ್ರಿ ನಾನು ಕಟ್ ಮಾಡ್ತೀನಿ ನಮ್ಗೆ ಯಾಕೋ ಆಯ್ತಿಲ್ಲ ನಿಮ್ ಜೊತೆ ಮಾತಾಡಕ್ಕೆ.
ಹಾ ಸರಿ ನಾನ್ ಮಾಡ್ತೀನಿ ನೋಡಿ.
ಆ ನೋಡ್ತೀನಿ.